ಹಲೋ ಏನು
ಏನಿಲ್ಲ ಸುನೆ ಕೂತಿದ್ವಿ ನೀವೇನ್ ಮಾಡ್ತಾ ಇದೀರಾ
ನಾನು ಹಂಗೆ ಓಡಾಡ್ತಿದ್ದೆ ಇದು ಆಯ್ತಾ ಟೀ ಎಲ್ಲ ಆಯ್ತಾ
ಹಾ ಆಯ್ತು ನಿಮ್ದು
ಹೂ ನಂದು ಆಯ್ತು
ಹಾ
ಹ ಏನ್ ಗೊತ್ತಾ ಹಾ ನಾ ಏನ್ ಗೊತ್ತಾ ನನಗೆ ಇದು ಬಾಲ್ಯದ ದಿನಗಳೆಲ್ಲ ನೆನಪಾಗ್ತಿತ್ತ ಓಡಾಡ್ತಿದ್ದ ಹಂಗೆ
ಹಾ
ಅದನ್ನೇ ಯೋಚನೆ ಮಾಡ್ತಿದ್ದೆ ಅವಾಗಿಂದ ನಿಂಗೆಲ್ಲಾ ನೆನ್ಪ ದೆ ನಾನ್ ನಿಂಗನ್ ಬಾಲ್ಯ ಜೀವನ
ಹಾ ನನಗೆಲ್ಲ ನೆನಪಿದ್ದೆ
ಏನ್ ಮಾಡ್ತಿದ್ದೆ
ಏನ್ಿಲ್ಲಾ ನಮ್ಮೂರ್ ಹತ್ರ ಒಂದ್ ನಮ್ಮೂರಲ್ಲಿ ಒಂದ್ ಶಾಲೆ ಇತ್ತು
ಹಾ
ಸರ್ಕಾರಿ ಹಿರಿಯಾ ಪ್ರಾಥಮಿಕ ಪಾಠಶಾಲೆ
ಹಾ
ಹ ಶಾಲೆಗೆ ಹೋಗ್ತಿದ್ವಿ ಬೆಳಿಗ್ಗೆ ಬೇಗ ಇದ್ದು ಶಾಲೆೆಗೆ ಹೋಗ್ತಿದ್ವಿ ಶಾಲೆ ಮುಗು ಶಾಲೆೆಗೆ ಹೋಗಿ ಶಾಲೆಯಿಂದ ಬಂದು ನನ್ನ ಗೆಳೆಯ ಗೆಳತಿಯರೊಂದಿಗೆ ಆಟ ಆಡ್ತಿದ್ದೆ
ಹೋಗ್ತಿದ್ದ ಎಲ್ಲಾ ಸುತ್ತಾಡಕ್ಕೆ ಹೋಗಿ ಏನ್ ಮಾಡ್ತಿದ್ರಿ ಆಟಾ ಆಡ್ತಿದ್ರಾ
ಹ ಆಟ ಆಡ್ ಆಟ ಆಡ್ತಿದ್ವಿ ಇರ್ಗಾ ಮತ್ತೆ ನಮ್ಮೂರಲ್ಲಿ ಮಾವಿನ ಗಿಡ ಸೀತಾಫಲ ಹ ಇದೆಲ್ಲಾ ಜಾಸ್ತಿ ಎಳನೀರು
ಹಾ ಹಾ
ಎಲ್ಲ ಇರೋದು ನಾವು ಹುಡ್ಗು ನಮ್ಮ ನಾನು ನನಗೆ ಗೆಳೆಯರೆಲ್ಲ ಸೇರಿ ಮಾವಿನ ಹಣ್ಣ ಕಿತ್ಕೊಂಬರೋದು ತಿನ್ನೋದು
ಹ್ಮ್
ಈ ತರ ಎಲ್ಲಾ ಮಾಡ್ತಿದ್ವಿ ನಮಗೆ ಬೇಸಿಗೆ ರಜಾ ಬಂತು ಅಂದರೆ ಸಾಕು ನಮ್ಮ ಆಟಗಳನ್ನೆಲ್ಲ ಶುರು ಮಾಡ್ಕೊಳ್ತಿದ್ವಿ
ಹೌದಾ ಮತ್ತೆ ಬೇರೆ ದಿನದಲ್ಲೆಲ್ಲ ಹೋಗ್ತಿರ್ಲಿಲ್ಲ ನೀನು ಅಂದ್ರೆ ಶಾಲೆ ಮುಗದ್ಮೇಲೆ
ಇಲ್ಲ ಅವಾಗ್ಲೂ ಹೋಗ್ತಿದ್ವಿ ಹಾ ಶಾಲೆ ಇದ್ದಾಗ ಹೋಗ್ತಿದ್ವಿ ಸಂಜೆ
ಹಾ ನಿಮ್ಮ್ ನಿಮ್ಮೂಊರ್ ಹತ್ರನಾ ಶಾಲೆ ನಿಮ್ಮ್ ಊರಿಗೆ ಹತ್ರ ಇತ್ತ ಏನ್ ಅದೇ ಊರಲ್ಲಿ ಇತ್ತ ಬೇರೆ ಹತ್ರ
ನಮ್ಮೂರಲ್ಲೂ ಇತ್ತು ನಮ್ಮೂರಲ್ಲೂ ಇತ್ತು ನಮ್ಮೂರು ರಲ್ಲಿ ಐದನೇ ತರ ತೆ ಅಕ್ಕ ಲಾಸ್ಟ್ ಅಲ್ಲಿ ಆ ಅಲ್ಲಿ ನಾನು ಎರಡನೇ ಕ್ಲಾಸ್ ತಕ್ಕ ಓದ್ದೆ ಇನ್ನ ನಮ್ಮ ಪಕ್ಕದೂರಲ್ಲಿ ಒಂದು ಶಾಲೆ ಇತ್ತು ಅದು ಏಳನೇ ತರಗತಿ ತ
ಓ ಹಂಗ ಓದಿದ್ದ ನೀನು
ಹಾ ನಮ್ಮ ಅಕ್ಕ ಒಬ್ರ ಇ
ಅಲ್ಲಿ ಪಕ್ದೂರಲ್ಲಿ ಅಕ್ಕನೊಟ್ಟಿಗೆ ಹೋಗ್ತಿದ್ರ
ಆ
ಪಕ್ಕದಊರಿಗೆ ಆಹ ಶಾಲೆ ಕಲಿಯಕೆ ಅಕ್ಕನೊಟ್ಟಿಗೆ ಹೋಗ್ತಿದ್ರ ಅಂದ ಅ
ಹಾ ಅಕ್ಕ ನನ್ನ ಗೆಳೆಯರು ನಾನು ಇಲ್ಲಿ ಶಾಲೆ ಬಿ ನಮ್ಮೂರು ಶಾಲೆ ಬಿಟ್ಟೆ ನನ್ನ ಗೆಳೆಯರು ನನ್ನ ಜೊತೆ ಬೇರೆ ಶಾಲೆಗೆ ಬಂದ್ರು ಬೇರೆ ಪಕ್ಕದ ಶಾಲೆಯಲ್ಲಿ
ಹಂಗಾಗಿ ನಾವು ನಮ್ ಗೆಳೆಯರು ಹೋಗಿದ್ದು
ಎಲ್ಲಾ ಸೇರಿ ಹೋಗ್ತರಾ ಮತ್ತನಲ್ ಚೆನ್ನಾಗಿತ್ತು ನಿನಗ್ ರಜಾ ದಿನ ಇಷ್ಟ ಚೈತಾ
ಹಾ ರಜೆ ದಿನಾನೂ ಇಷ್ಟ ಆಯ್ತು ಚನ್ನ ಚೆನ್ನಾಗ್ ಎಂಜಾಯ್ ಮಾಡ್ತಿದ್ವಿ ರಜಾ ಸಿಕ್ತಾರೆ ಜಾಸ್ತಿ ಎಂಜಾಯ್ ಮಾಡ್ತಿದ್ವಿ ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು ರಜದಲ್ಲಿ ಅಜಿಮ್ಮನೆ ಆಹ ಮಜಾ ಮಾಡೋದು ಅಜಿಮ್ಮನೆಗ್ ಹೋಗೋದು ಅದು
ಅಜ್ಜಿ ಮನೆ ಒಂತರ ಎಲ್ಲಾರ್ಗು ಚಂದಾನೇ
ಹ್ಮ್ ರಜಾ ಅಂದ್ರೆ ಸಾಕು ಯಾರ್ ಮನೆಗ್ ಹೋಗೋದು ನಮ್ಮ ಕುಟುಂಬ ಅವ್ರ ಮನೆಗೆಲ್ಲ ಹೋಗೋದು ಅದೊಂಥರ ಎಲ್ಲ ಚೆನ್ನಾಗಿರೋದು ನಿಮ್ದು ಬಾಲ್ಯದ ದಿನಗಳು
ನಂದುನು ಚೆನ್ನಾಗಿತ್ತು ನಾನು ಆ ಆಟ ಆಡಕ್ಕೆಲ್ಲ ಹೋಗ್ತಿದ್ದೆ ನಾನು ಸಂಜೆ ಬಂದ ತಕ್ಷಣ ಆ ಏನಾದ್ರು ತಿಂದು ಸ್ವಲ್ಪ ಹೊಟ್ಟೆಗೆ ಏನಾದ್ರು ತಿಂದು ಹಶವಕ್ತಿ ಇರುತ್ತಲ್ಲ ಅಂದ್ರೆ ನಮ್ಮ ಶಾಲಲಿ ಜಾಸ್ತಿ ಆಟ ಆಡಕ್ಕೆಲ್ಲ ಬಿಡ್ತಿರ್ಲಿಲ್ಲ ವಾರಕ್ಕ ಚಲಿ ಮಾತ್ರ ಬಿಡ್ತಿದ್ರು
ಹ್ಮ್
ಆಟ ಆಡಕಂತಾನೆ ಒಂದ್ ಅವರ್ ಅ ಹಂಗ್ ಬಿಡ್ತಿದ್ ಒಂದ್ ಗಂಟೆ ಎರಡ್ ಗಂಟೆ ಹಂಗ್ ಬಿಡ್ತಿದ್ರು. ಅದು ವಾರಗ್ ಒಂದ್ಸಲಿ ಬಿಡ್ತಿದ್ರ ಅದನ್ನೆಲ್ಲಾ ನಾವು ಮುಗ್ಸ್ಕೊಂಡು ಅದಕ್ಕೆ ನಮ್ಮ ಶಾಲೆಯಲ್ಲಿ ಬರೀ ಒತ್ತಡ ಜಾಸ್ತಿ ಓ ದು ಓದು ಬರಿ ಅಂತ. ಈ ಆಟಾಡಕ್ಕೆಲ್ಲ ಬಿಡ್ತಿರ್ಲಿಲ್ಲಲ್ಲ ಮತ್ತೆ ಮನೆಗ್ ಬಂದು ಆಟ ಆಡ್ಬೇಕಂದ್ರು ಕಷ್ಟ ಇತ್ತು ಆದ್ರೂ ನನ್ ಕೈಲಿ ಎಷ್ಟ ಆಗುತ್ತೋ ನಾನು ಹೋಗ್ತಿದ್ದೆ.
ನೀವು ಯಾವ್ ಆಟ ಚೆನ್ನಾಗ್ ಆಡ್ತಿದ್ರಿ.
ನನಗೆ ಕಬಡ್ಡಿ ಇಷ್ಟ ಮತ್ತೆ ಖೋ ಖೋ ಇಷ್ಟ ಪ ತ್ರೋಬಾಲ್ ಇದು ಮೂರನ್ನು ನಾ ಚೆನ್ನಾಗ್ ಆಟಾಡ್ತೀನಿ ಆ ಓ ಟದ ಆಟ ಓಟದ ಆಟ ಎಲ್ಲಾ ಸ್ಪರ್ಧೆ ಮಾಡ್ತಿದ್ದೆ ನಾನು. ಬೇರೆಯವರೊಟ್ಟಿಗೆ ಅವಗೂ ಚೆನ್ನಾಗಿ ಎಲ್ಲಾ ಬರ್ತಿದ್ವು ಪ್ರೈಸಸ್ ಎಲ್ಲಾ.
ಹಾ
ನೀನು ಎಲ್ಲಾ ಆಟಾಡ್ತಿದ್ದ ಶಾಲೆಯಲ್ಲಿ ಎಲ್ಲಾ?
ಹ ನನ್ಗೆ ಲಗೋರಿ. ಹ ಕಬಡ್ಡಿ ತಿರ್ಗ ಚೆನ್ನಮಣೆ ಹ ಇದೆಲ್ಲಾ ಕಣ್ಣ ಮುಚ್ಚಾಲೆ.
ಹೌದೌದು ನಾನು ಶಾಲೆಯಲ್ಲಿ ಗೆಳೆಯರೊಟ್ಟಿಗೆ ಇವೆಲ್ಲಾ ಆಡಕ್ ಚೆನ್ನಾಗಿರುತ್ತೆ.
ಹಾ
ಮತ್ತೆ ಏನ್ ಮಾಡ್ತಿದ್ದೆ ನೀನು ಶಾಲೆಲ್ಲಿ ಎಲ್ಲಾ.
ಶಾಲೇಲಿ ನಮ್ಗೆ ಡೈಲಿ ಆಟ ಆಡೋದಕ್ ಬಿಡೋರು.
ಹ್ಮ್
ಹ ಶಾಲೆೆಯಲ್ಲಿ ಡೈಲಿ ಆಟ ಆಡಕ್ ಬಿಡೋರು, ಅದ್ರಲ್ಲಿ ನಮ್ಗೆ ಪರಿಸರ ಅಂತ ಅಂದ್ರೆ ಪರಿಸರ ಅಂದ್ರೆ ಇಷ್ಟ ಜಾಸ್ತಿ.
ಹ
ಅಂದ್ರೆ ನಮ್ಕ ಇದ್ರಲ್ಲಿ ನೀವು ಗಿಡ ತಗೊಂಬಂದು ಗಿಡ ನೆಟ್ಟಿ ಅದನ್ನ ಗಿಡ ಬೆಳೆಸಿ ಅಂತ ಅಂದಿದ್ರು ನಾವು ಒಂದ್ ಬಾಳೆ ಗಿಡ ತಗೊಂಡು ಬಳೆ ಗಿಡ ಬೆಳೆಸೋದು ಹೂವಿನ ಗಿಡ ಹಾಕದು ಎಲ್ಲಾ ಆತರ ತರ ತರವಾದ ಗಿಡಗಳನ್ನು ನೆಡ್ತಿದ್ವಿ.
ಮತ್ತೆ ನಾವು ಬಾಲ್ಯದ ನೆನಪುಗಳನ್ನ ಏನಕ್ ನೆನಸ್ಕೊಬೇಕಂದ್ರೆ ಇವಾಗ ನೋಡು ಅಪ್ಪ ಅಮ್ಮನ ಹತ್ರ ಕೇಳಕ್ ಆಗಲ್ಲ ನಂಗೆ ಅದು ಬೇಕು ಇದು ಬೇಕು ಅಂತ ಆವಾಗ ನಮ್ಗೊಬ್ಬಳ್ ಬುದ್ಧಿ ತಿಳಿವಳಿಕೆ ಇರ್ಲಿಲ್ಲ ಅಲ್ಲಾ. ನಾವ್ ಹಂಗೆ ಅಪ್ಪ ನಂಗ್ ಅದು ಬೇಕು ಮಮ್ಮ ಇದು ಬೇಕು ಅಂದ್ರೆ ಕೊಡ್ಸ್ ಬಿಡ್ತಿದ್ರು. ಆವಾಗ ಆ ಅದೆಲ್ಲ ಒಂಥರ ಚೆನ್ನಾಗಿತ್ತು ಅವಾಗ ಇವಾಗೆಲ್ಲ ಆತರ ಕೇಳಕ್ ಆಗಲ್ಲ ಅಲ್ಲ ಬುದ್ಧಿ ಬಂದಿದೆ ಎಲ್ಲ.
ಹ್ಮ್
ಮತ್ತೆ ಅವ್ರಗ್ ಏನ್ ಮಾಡಿದ್ರು ಚಂದ ಒದೆೆ ಅಂತ್ರು ತಿಂತಿದ್ವಿ ಎಲ್ಲಾ. ನೀವಾಗ್ಲಿ ನಾವಾಗ್ಲಿ ಸರಿಯಾಗಿ ಬೆಳ್ತಿದ್ವು ಏಟ್ಗಳು ಮತ್ತೆ ಜಾಸ್ತಿ ತೀರಾಗ ಬಿಡ್ತಿರ್ಲಿಲ್ಲ ಮನೇೆಲ್ಲಿ ಆಚೆ.
ಹ್ಮ್
ನಮ್ಮನೇಲಿ ಸ್ವಲ್ಪ ಬಿಡ್ತಿರ್ಲಿಲ್ಲ ಮನೇಲ್ಲೇ ಇರ್ಬೇಕು ಹಂಗೆ. ಅಂದ್ರೆ ಓದ್ಕೋ ಅದು ಇದು ಎಲ್ಲ ಏನ್ ಅಂತಿರ್ಲಿಲ್ಲ ಒಟ್ನಲ್ ಮನೇಲಿ ಇರ್ಬೇಕು.
ಹಾ
ಜಾಸ್ತಿ ಬಿಡ್ತಿರ್ಲಿಲ್ಲ ನೀನು ಹೆಂಗೆ ಹೋಗ್ ಬಿಡ್ತಿದ್ದ ನಿಮ್ ಮನೇಲಿ ಬಿಡ್ತ ತಿದರಾ.
ನಮ್ಮ ಮನೆಯಲ್ಲೂ ಬಿಡ್ತಿದ್ರು ನಮ್ಮ ಅಪ್ಪ ಇದ್ದರೆ ಮನೇಲಿ ಇರ್ತ ತಿದ್ದೆ ನಾನು ನಮ್ಮ ಅಪ್ಪ ಇಲ್ಲ ಅಂತ ಅಂದ್ರೆ. ಮನೆಗ್ ಬರ್ತಿರ್ಲಿಲ್ಲ ಲೇಟ್ ಆಗಿ ಬರ್ತಿದ್ದೆ ನಮ್ಮ ಮನೆಲ್ಲೂ ಒಂದು ಏಳ್ ಗಂಟೆ ಸುಮಾರಲ್ಲಿ. ಮುಖ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡ ಫ್ರೆಶ್ ಆಪ್ ಆಗಿ.
ಹಾ.
ಹ ಅದು ಓದಕೊಂಡ್ ಕುತ್ಕೊಬೇಕಾಗಿತ್ತು.
ಓ ಹಂಗೆ ರುಲಾ.
ಹಾ ಹೋಮ್ವರ್ಕ್ ಎಲ್ಲ ಕೊಟ್ಟಿರೊ ಅಲ್ಲಾ. ಸ್ಕೂಲ್ಗಳಲ್ಲಿ ಹ ಸಬ್ಜೆಕ್ಟ್ ಸಬ್ಜೆಕ್ಟ್. ಗು ಒಂದೊಂದು ಹೋಮ್ವರ್ಕ್ ಕೊಟ್ಟಿರೋರು ಹೋಮ್ವರ್ಕ್.
ಎಲ್ಲಾ ವಿಷಯ ಅವಾಗೆಲ್ಲ ಜಾಸ್ತಿ ವಿಷಯಗಳು ಇರ್ತಿದ್ವು ನಮಗೆ.
ಹಾ.
ಗಣಿತ ಸಮಾಜ ವಿಜ್ಞಾನ ಸಮಾಜ. ಹಂಗೆಲ್ಲ ಇರ್ತಿತ್ತು ಕನ್ನಡ.
ಅ
ಹಿಂದಿ ಒಟ್ನಲ್ ಚೆನ್ನಾಗಿತ್ತು ನ ಒಂತರ ಅ ಬಾಲ್ಯದ್ ನೆನಪು ನೆನೆಸ್ಕೋಬೇಕಂದ್ರೆ.
ಅಂದ್ರೆ ಹ ಈಗ ಅದನ್ನ ನಾವ್ ನೆನಪು ಮಾಡ್ಕೊಂಡ್ರೆ ಆತರ ದಿನಗಳು ಸಿಗೋದೇ ಇಲ್ಲ.
ಇವಾಗ ನೋಡ್ರಿ ಏನು ಮಾಡಕ್ ಆಗಲ್ಲ.
ನಮಗ ಈಗ ನೆನೆಸ್ಕಬೇಕು ಅಂತಂದ್ರೆ ನಾವ್ ಅದೇ ಏಜ್ ಅಲ್ಲಿ ಇರಬೇಕಾಗಿತ್ತು ಏನ ಕನ ದೊಡ್ಡವರ ಅದೋ. ತರ ಅನಿಸ್ತಿರುತ್ತೆ ಮನಸ್ಸಿಗೆ ಫೀಲ್ ಆಗು
ಯಾಕ ಹ್ಮ್ ಇದು ಇದು ಆದ್ರೂ ಓಕೆ ಮತ್ತೆ ಮುಂದೆ ಇನ್ನುೂ ದೊಡ್ಡವರ ಆಗ್ತಿವಲ್ಲ ನಾವು. ಅವಾಗ ಮತ್ತ ತ್ತೆ ಈ ಕಾಲ ನೆನಪಾಗುತ್ತೆ ಹಂಗೆ ಜನ ಅದಕ್ಕೆ ಹಂಗ ಇರೋದು. ನಾವು ಸಮಾಜ ತಕ್ಕಂಗ ಇರ್ಬೇಕು ಮೊದಲಿಗೆ ಹೆಂಗೆ ಬಾಲ್ಯದಲ್ಲಿ ಹೆಂಗೆ ತೀವ ಅವಾಗ ಒಂಥರ ಏನು ಅರ್ಥ ಆಗ್ತಿರ್ಲಿಲ್ಲ ಕಷ್ಟ ಸುಖ. ಎಲ್ಲಾ ಚೆನ್ನಾಗೆ ಇದ್ವಿ ಬರ್ತಾ ಬರ್ತಾ ಬರ್ತಾ ಬುದ್ಧಿ ಬರ್ತಾ ನಮಗೆ ಎಲ್ಲಾನು ಕಷ್ಟ ಆಗ್ಬಿಡುತ್ತೆ.
ಹ ಹ. ನಮ್ಮ ಮನೇಲಿ ಒಂದು ಸೈಕಲ್ ಕೊಡ್ಸಿದ್ರ ಅವಾಗ ನಮ್ಮ. ಹಾ ಸೈಕಲ್ ಕೊಡ್ಸಿದ್ರು. ಸೈಕಲ ಅಲ್ಲಿ ಸ್ಕೂಲಿಗೆಲ್ಲಾ ಸೈಕಲ್ ಅಲ್ಲಿ ಹೋಗ್ತಿದ್ವಿ. ಶನಿವಾರ ಭಾನುವಾರ ಬಂತು ಅಂದ್ರೆ ಸಾಕು ಸೈಕಲ್ ತೊಳ್ಕೊಂಡು ಬೇರೆ ಊರಿಗೆ ಹೋಗೋದು. ಅದು ಬ್ಯಾಲ್ದಂಡ್ ಬರುತ್ತಾ. ಹಾ ಬೆಲ್ದ ಹಣ್ಣು ಯಾವ್ ಸೀಸನ್ ಅಲ್ಲಿ ಯಾವ್ ಹಣ್ಣು ಸಿಗುತ್ತೋ ಎಲ್ಲೆಲ್ಲಿ ಸಿಗೊ ತಾಲ ಎಲ್ಲ ಹೋಗಿ ಕಿತಕೊಂದ ಬರೋದು ಆತರ ನಾವು. ಹ ನಾವು ಮತ್ತು ನಮ್ಮ ಸಂಗಡಿಗರು ಬಾಳ ಹೋಗ್ತಿದ್ವಿ.
ಹ್.
ಹ ತೀರ ನಮ್ದು ತೋಟ ಇತ್ತು ತೋಟ ಬೇಸಿಗೆ ಬಂತಂದ್ರೆ ನಮ್ಮ ತೋಟದಲ್ಲಿ ಫುಲ್ ತಂಪಾಗಿರುತ್ತೆ. ಹಾ ನಮ್ದೇ ಬಾವಿ ಬಾವಿ ಇದೆ ತೋಟದಲ್ಲಿ. ಡೈಲಿ ಬಾವಾಗ ಈಜಾಡ್ತಿದ್ವಿ ಹ ನಮ್ಮ
ಹಂಗಿದ್ರೆ ಒಟ್ನಲ್ಲಿ ಚೆನ್ನಾಗಿತ್ತು
ಹಾ ನಾವ ಅಪ್ಪ ಮನೇಲಿ ನ ನಮ್ದು ತೋಟದಲ್ಲೇ ನಾವ ಅಪ್ಪ ತೋಟದ ನೀರ್ ಕಟ್ಟು ಅಂತ ಹೇಳೋರು ಸ್ವಲ್ಪ ತೋಟದದಲ್ಲಿ ನೀರ್ ಕಟ್ತಿದ್ದೆ ಹಿಂ ಫ್ರೆಂಡ್ ನ್ಂಗಡಿಗರ ಎಲ್ಲ ಬತಿದ್ರು ಬಾವಿಗಿ ಜಡಕ ಅ ಬಾನರು ಬಾವಿಗಿಜಡಕ ಹೋಗ್ತಿದ್ವಿ ಹ ಇತರ ಎಲ್ಲಾ ಓಡಾಡ್ಕೊಂಡಿದ್ವಿ
ಹೊಟ್ ಮೇಲೆ ಬಾಲ್ಯ ಜೀವ್ನ ಮತ್ತೆ ಬರಲ್ಲ ಎಷ್ಟು ಅಷ್ಟೇ ನೀನ್ ದುಡ್ಡು ಕೊಟ್ಟರು ಬರಲ್ಲ ಏನ್ ಮಾಡ್ರು ಬರಲ್ಲ
ಹ್ಮ್ ಹ್ಮ್
ನಾವು ಹಂಗೆ ಆಹ ಶಾಲೆ ಇದ್ರೇನೆ ನನಗೆ ಇಷ್ಟ ಇತ್ತು ಯಾಕಂದ್ರೆ ನಂಗಗೆ ರಜೆ ದಿನ ಅಲ್ಲಿ ಜಾಸ್ತಿ ಇಷ್ಟ ಆಗ್ತಿರ್ಲಿಲ್ಲ ನನ್ ಶಾಲೆಲ್ಲೇ ಜಾ ಬಾಳತ್ತು ಟೈಮ್ ಸಮಯ ಕಳತಿದ್ದೆ ಗೆಳೆಯ ಗೆಳತಿಯರ ಜೊತೆ ಅವಾಗೆ ಚೆನ್ನಾಗಿತ್ತು ಯಾಕಂದ್ರೆ ಮನೆಯಲ್ಲಿ ಯಾರು ಇರ್ಲಿಲ್ಲ ಅಲ್ಲ ಮನೇೆಯಲ್ಲಿ ಇದ್ರುನು ಆಚೆ ಹೋಗ ಕಷ್ಟ ಬಿಡ್ತಿರ್ಲಿಲ್ಲ
ಹ
ಅದಕ್ಕೆ ಶಾಲೆಯಲ್ಲೇ ಇದ್ರೇನೆ ಚೆನ್ನಾಗಿರ್ತಿತ್ತು ಅಲ್ಲಾ ಹಂಗಾಗಿ ಒ ನಲ್ಲಿ ಹತ್ತನೇ ತರಗತಿ ಮುಗಿ ಅಲ್ಲಿಗೆ ಬಾಲ್ಯ ಮುಗಿದು ಆಯ್ತು ನಮ್ದಲ್ಲಾ
ಹಾ
ನ ಬರ್ತಾ ಬರ್ತಾ ದೊಡ್ಡವರ ಆದ್ವಿ ಇವಾಗ ಇನ್ನುೂ ದೊಡ್ಡೋರಗವಿ ಹಂಗೆ ಇರುತ್ತೆ ಬಾಲ್ ದಿನ ಎಷ್ಟೇ ಕಳೆದ್ರು ಬರಲ್ಲ ಮತ್ತೆ ಅಷ್ಟೆ ನೆನೆಸ್ಕೊಂಡು ಖುಷಿ ಪಡ್ತಿರ್ಬೇಕು ಎಲ್ಲಾ
ಹಾ ಅಷ್ಟೇ ಯಾವಾಗ ಅವಾವಾಗ ನೆನಪ ಮಾಡ್ಕೊಂಡ್ ಖುಷಿ ಪಡ್ಕೊಂಡ ಖುಷಿ ಅಲ್ಗ ಇರ್ಬೇಕಕ್ ಯಾಗಲೂ
ಹ್ಮ್ ನನ್ಗೆ ಇವಾಗ ದೊಡ್ಡವನಾಗಿದ್ ಇಷ್ಟ ಇಲ್ಲ ಅಲ್ಲಾ
ಹ ಇಷ್ಟ ಇಲ್ಲ ನನ್ಗೆ ಇನ್ನೂ ಚಿಕ್ಕವರಾಗಿ ಏರ್ಬೇಕಾಯ್ತು ಯಾಕೆ ಕನ ದೊಡ್ಡವರಾದ್ವ ನಾವು ಅಂತ ಅನಿಸುತ್ತೆ
ಅಷ್ಟೇ ಮಾಡೋಣ ನೀನು ನೆನೆಸ್ಕೊಂಡಿರು ಯಾವಾಗ್ಲುೂ ಪಾಲ್ಯದ ನೆನಪ ಹಪ್ಪುಗಳನ್ನು ನಾನು ನೆನಪಸ್ಕೊತಾ ಇರ್ತೀನಿ
ಹಾ ಹಾ ಸರಿ